ಹಲೋ ಹಾ ಸಾಯತ್ಲಗ ಈ ಎಲ್ಲಿಗ್ ಹೋಗಿ ಕಾಲ್ ಮಾಡುದ್ರಿ ಇದನ್ನ
ಎಲೆ ಇದರೋಗ ಇರ್ತದೆ ನಮ್ದ ಪ್ರೊಫೈಲ್ ಒಳಗಡೆ ಇರ್ತತ್ಲಾ ಪ್ರೊಫೈಲ್ ಒಳಗಡೆ ಆ ಮೇಲ್ಗಡೆ ಟಾಸ್ಕ್ ಕಂಪ್ಲೀಟ್ ಆದ ಮೇಲ್ಗಡೆ ಏನಿರ್ತದೆ ಅಂದ್ರೆ ಅದು ಕರಿಗ್ ಅಣ ಮಾಡ್ಬಹುದು ಅಂತ ಕೋಲ್ ಕಾಲ ಫ್ರೆಂಡ್ ಅಂತ ಬರ್ತದೆ ಕಾಲ ಒಳಗಡೆ ಮಾಡ್ಬೋದು ಸಮಸ್ಯೆ ಇಲ್ಲ ಹ್ಮ್ ಅದ್ರಾಗ ಐತಿ
ಆಯ್ತಾನ
ಹ್ಮ್
ಹ ಹತ್ ಗೂಪ್ ನ ಹಾಕಿದ್ನಟ್ ಹ ಗ್ರಪ್ ನ ಹಾಕ್ಬಿಟ್ಟ ಏನ್ಗತ್ತತತ್ತ ಉಮ್ರವಲ್ದ
ಅಲ್ಲೇ ಮುಂದ್ ಅದನಂದು ಟಾಸ್ಕ್ ಕಂಪ್ಲೀಟ್ ಆಯ್ತ ಅಂತ ತಿಳ್ಕುವ ಅದ್ ಮೇಲ್ಗಡೆ ಫೋ ಫ್ರೆಂಡ್ ಬರ್ತತಿ
ಹ್ಮ
ಪೋನೆ ಫ್ರೆಂಡ್ ಅಂತ ನನ್ ಹತ್ಲೆ ಅದ್ರ ಒಗಡೆ ನಾವು ಇದ ನ ಓಪನ್ ಆಕೈತಿ ಓಪನ್ ಆಗಂತ ನಂಬರ್ ಕೇಳ್ತತಿ ನಂಬರ್ ಕೇಳಳ್ಳೆ ಈಗ ನಾನ ನೀರ ಯ ತ್ತು ಅಂತ ನಾನನ್ ಕಾಲ್ ಮಾಡ್ಬಹುದು ನೀನು ನೀ ಅದಿದ್ದೆ ಅಂದ್ರೆ ನೀನು ನನ ಕಾಲ್ ಮಾಡ್ಬಹುದು ಅಥ ಸ್ವ ನಿಮ್ಮ ಯಾರ ಇದ್ರಪ್ಪ ಅ್ರಸರ್ಕಲ್ ಒಗಡೆ ಇದ್ರ ಅಂದ್ರೆ ಅದನ್ನ ಕಾಲ್ ಮಾಡಬಹುದು ಈಗಾಗಲೇ ಕ ಕಾಲ್ ಮಾಡಿದ್ನಲ್ಲ ಅದು ಕಾಲ್ ಮಾಡೋಣಂತ ಏನಾಗಿತ್ತು ಇ ಇದಾಗಲಿಲ್ಲ ಕಾಲ್ ಕನೆಕ್ಟ್ ಆಗ್ಲಿಲ್ಲ ಅದಗಡೆ ತೋರ್ತ ಟೆನ್ ಮಿನಿಟ್ಸ್ ಮಾತಾಡ್ಬೇಕು ಅಂತ ಹೇಳಿ ನಾವು ಎಷ್ಟ್ ವ್ಸ್ ಡಿಸ್ಟರ್ನ್ಸ್ ಐ ಲ್ಲಿಂದ
ಹ್ಮ
ಹ್ಮ ಹಂಗ ಇದ ಆಗ್ಬಡ್ದಷ್ಟೇ ಅದಾಯ್ತ ಅಂದ್ರೆ ಏನಿಲ್ಲ ಈಗ ಟನ್ ಟೋಟಲ್ ಟೆನ್ ಮಿನಿಟ್ಸ್ ಮಾತಾಡಂತಾರೆ ಅವ್ರು ಟೆನ್ ಮಿನಿಟ್ಸ್ ಮಾತಾಡಿದ ಅಂದ್ರೆ ನಮ್ಗ ಇದಕತಿ ಹ್ಮ ಅದ್ ಕಂಟಿನ್ಯೂಸ್ಲಿ ಮಾತಾಡ್ಬು ಚಲೋ ಅಲ್ಲ ಮತ್ತ ಮತ್ತ ಈಗ ನಾವು ಇದ್ರ ಬದಲಿಾಟ್ಸಆಪ್ ಮಾತಾಡ ಬದ್ಲಿ ಇದ್ರ ಹಾಕ್ ಮಾತಾಡ್ ಅಂದ್ರ ಐ್ ಕಾಲ್ ಮಾತಾಡಿದ್ರ ಬೇಷ್ ಅನ್ನಿಸತದೆ ಏನ ನಡೀತದೆ ನೋಡಣ ಫಸ್ಟ್ಗೆ ಅಲ್ಲ ಫಸ್ಟ್ ಅಕ್ಕೆ ನಿನಗೆ ನೂ ನಿನಗೆ ಎಂಬತ್ತು ಬರ್ತದ ನನಗೆ ನೂರು ಬರ್ತದ ನೋಡ ತ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡೆ
ಹ್ಮ
ಏನ್ಕತ್ ನೋಡ ಹಂಗೆ ಮತ್ತಾಡ್ಕೋ ತಯದ್ ಮಾಡಕ್ ಬರುತ್ತದ ಏನಿಲ್ಲಾ ಹೌದಲ್ಲ ನೋಡಣಿ ಏನ್ ಊಟ ಮಾಡಿದೆ
ಹದ ಏನ್ ಇದನ್ ತಗೊಂಡ ಬಂದಿದ್ನಿ ಚಪಾತಿ ಕಮಳ ಕಾಯತಾರಲ್ಲ ತಿಮನಿ ಇಗಲಾಮ ್ಲೈಟಂಗ್ ಪ್ರಿಪರೇಷನ್ ಅ ಎಲ್ಲ ಮಾಡತಿದ್ವಿ
ಯಾವಾಗತ್ತು ಲಾಂಪ್ ಲಟಿಗೆ ಪ್ರ್ಯಾಲಿಂಗ್ ಏನ್ ಮಾಡ್ಯಾರ
ಏನ್ ಮಾಡುವ
ಲ್ಯಾಂಪ್ ಲೈಟಿಂಗ್ ಪರ್ಮಾನಂ ಇನ್ನ
ಮೆನು ಮೆನು ಹದ ಮಾಡಕ ಎಲ್ಲ ಕುೂತ್ಕೊಂಡೊಂಡ ಡಿಿಸ್ಕಷನ್ ಏಳನೇ ವಾರ ಹಾಮ ನ ಕಟ್ಟಿ ತೋಂಬಾ ನ ಕಟ್ಟ ತೋಂಬಾ ಈಗ ಕದ ಹೌದ
ಎ ಸರ್ ಟೈಮಗ
ಮೂರ್ ಗಂಟೆ ಆಕಲ ಎರಡು ಕರೆಕ್ ಮೂರ್ ಗಂಟೆ ಆಯ್ತ ಹ್ಮ್ ತನ ಕಟ್ಟ ತ ಹಾ ಮುುಷನ್ಮಲ್ಲ ನ ಹ್ಮ್ ಹ ಸ ಸ
ಬಟ್ ಮಾತಾಡ್ಕೊತಿರೋದದನ್ನು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದು ನಾಳೆ ಹಾಲಿಡೇ
ನಾಳೆನೂ ುಟಿ ಇದ್ದೆ
ಹ ಹ ಹ ವಾಣಿ ಅದು ಟ್ರಿಪ್ ವಗರ
ಹ್ಮ್ ಅವರೆಲ್ಲಾ ನಾಕಂಬತ್ ಕುಡಡುಗ್ಯಾರೆ ಪೆಸ್ ನಾವು ಹೋಗಬತಿದ್ದಿಲ್ಲ ಅ ಒ ಅ ಅಲ್ಲ ಐ ರೂಮ ಅ ಅವರು ನಾಲ್ಕು ಮಂದ ಎ ಫ್ಲೈಟ್ ಎರ ಫ್ಲೈಟ್ಗು ಎಲ್ಲ ರೂಮ್ ಬುಕ್ ಮಾಡಿಾರ ರೂ್ ಬುಕ್ ಮಾಡಿ
ನೀವು ಟ್ರೈನಿಗೆ ಹೋಗಿದ್ರನಾ ಹ ಹ ಹ್ಮ ಒಂದ ೇ ಹೋಗಿದ್ರಿ ನೀವು ಒನ್ ಡೇ ನೈಟ್ ಹೋಗಿದ್ರನಾ
ಹ್ಮ್ ಇವತ್ ರಾತ್ರಿ ಬಿಟ್ಟಿದ್ನಿನ್ ಬೆಳಗ್ ಎಲ್ಲ ಇದ್ಿ ಬೆಳಗ್ಗೆಲ್ಲ ನೋಡ್ಕೊಂಡ್ ಮತ್ ಅಲ್ಲಿ ರತ್ರಿ ಬಿಟ್ನಿ್ಳ ಮ ದಿವಸ ಬೆಳಗ್ಗ ಇಿದ್ ನಾನಾ ಹ್ಮ್ ಹ್ಮ್ ್ಲೈಟ್ಗೋಗಾರ ಹ ಫ್ಲೈಟ್ ವೇರ್ದ ಹ್ಮ ಫ್ರಾಂಕ್ಫರ್ಟ್ ಫ್ರಾಂಕ್ಫುರ್ಟ್ ಎಲ್ಲ ಮಿಂಚೂನ ಮಿಂಚೂನಿಂದ ಫ್ರೈ ಇದು ಕುಯ್ಯಾರ ಪ್ಯಾರಿಸ್ ಕುಯ್ಯಾರ ಹ್ಮ್ ಒ ಒಂದ ತಾಸಿನ ಹಾಗೆ ಒಂತಾಸನೆ ಅದೇ ಅಲ್ಲ ಅವ್ರಿಗೆ ಮತ್ತೆ ಈಗ ಕೊಡಬೇಕು ಮಾಡ್ಬೇಕ ಲ್ಲ ಮತ್ತ ಈಗ ಆರ್ ಸರಿ ಹೋಗ್ತ ಮತ್ತ ಈ ನ್ಗತಿ ಈಗ ನೆಲ್ಲ ವಿಚಾರ ಮಾಡ ಹತ್ತಲ್ಲ ವಿಚಾರ ಮಾಡಬೇಕತಿ ಏಾರ ತಗಬೇಕು
ಹ್ಮ್
ಹ್ಮ್ ದುಡ್ಡಿಂದೆಲ್ಲ ಈಗ ಅದೆಲ್ಲ ಸಾಲಾಗಿಲ್ಲ ಎಲ್ಲ ಹರಿದದು ಮಾಡ್ಕೊಂಡ
ಅದೇ ಹೇಳ ನ ರಶಿ ಬೈತ್ ಅವ್ರ್ದಲ್ಲ ಮುಗಿದ ತಕ್ಷಣ ಎಲ್ಲಾ ಹತ್ತಿ ಎಲ್ಲ ಮಸ್ತ್ ಎಂಜಾಯ್ ಮಾಡಿ
ಹ್ಮ್ ಅದ ನಾ ಈಗ ಒಂದು ಹತ್ತು ವರ್ಷದ ನಿಂಚ ಬಂದಿದೆ ನಮ್ಗ ಏನಕ್ಕೆಿತ್ತಗ ಆರ್ ಸರಿತ್ತತ್ ಅದು ದುಡ್ ಆಡ್ತಿತ್ತು ಬೇಕಂದಂಗಡತಿ ಈ ಏ ಅಡಸ್ತಾರೆ ಕೆಲ ಈ ಎಡ್ ಲಕ್ಷತ್ ಬಿುಡಿ ಇನ್ನೊಂದು ಲಕ್ಷಡ್ ಲಕ್ಷ ರೂಾಯಯತದೆ ಅದ ಮುಗಿತಾದ್ರೆ ನ ಹ್ಮ್ ಏನ್ ಅನ್ಸೋದಿಲ್ಲ ಬ ಬೇವ ಏನ ಕೈಡ್ದ ಮುಗದೈತಿತ್ತ ಏನ್ಂತ ನೋಡ್ಬೇಕು ಇ ಇವರು ಇದ ಇದ ಲಪ್ ಲಪಡದ ಏನ್ ಆಕತ್ತ ಆಕತ್ ನೋಡ್ಬೇಕು ಅಂದ್ರೆಏನಾನ ಅ ವೇಟ್ ಮಾಡ್ಕೋಬತೀನಿ ಗುಡಿಗ್ ಹೋಗ್ಬೇಕತ್ತ ವಿಚಾರ್ ಇತ್ತು ಇದು ಮುಂಚೆಾನಾಗ ಮತ್ತ ರ ಯಾವಾಗ ಕರಿತಾರ್ ಗೊತ್ತಿನಾ
ಹೌದು ಸುಮ್ನೆ ಹೋಗ್ಬ್ಯಾ ಬಿಡ್ರಿ ಮತ್ತ ಅಲ್ ಹೋದಾಗ ಮತ್ ವಾಪಸ್ ಕರ್ದನ್ರ ಮುಂಚೈನ್ ಒಳ ಗ ಯಾವದತಿ ೆಂಪಲ್
ಒಂದ್ ಯಾವ ಅಲ್ಲಿ ಎದ್ದಿದ್ದು ಹೋಗ ಬರ್ಬುದ
ಹ ಹಾ ಹಾ ಹಾ
ನಾ ಮದಾಗಿ ಬಿಟ್ಟುಂದ್ರೆ ಒಂದ್ ಗಂಟೆಗೆ ಬಿಟ್ಟ ಅಂದ್ರೆ ಎರಡು ಮೂರೂರೆ ಮೂ ನಾಕ ಗಂಟೆ ಸುಾರು ಹೋಗಿಬಡ್ತೀನಿ
ಹ್ಮ
ನಾಕಡೆೆ ಹೋಗಿ ಮುಡ್ತನ ಮುಂಚೆನ
ಹ್ಮ್
ಹ್ಮ್ ಅಲ್ಲಿ ಏಳ ಗಂಟೆ ಏಳ ಗಟೆಟ್ಟ ಏಳುವರು ಮ ಪನ್ ಇರ್ತವೆ ಐದುರು ಆರ ಗಂಟ ಮಟ್ಟ ಹೋಗಿ ದರ್ಶನ್ ಮುಗ್ಕೊಂಡ ಮಾಳೆ ಬಂದ್ಬಿಟ್ರೆ ಮುಗುದ್ ಬಿಡ್ತೇತಿ ನಾನು ಏನ್ ಮಾಡಿಲ್ಲ ಚನ್ನಕಕ್ ಇ ಏನು ಮಾಡೇ ಇಲ್ಲ ಇವ್ರ ಫೋನ್ ರತರಂತೆ ಕಾಯಬೋ ಕೊಟ್ಟ ನೀ
ಹ್ಮ್
ಇನ್ನ ಮಟ್ಟ ಇಏನೂ ಇಲ್ಲ ಇಲ್ಲಾ ಹೊಟ್ಟೆ ಸಿತ್ತು ಅಲ್ಲಿ ಹೋಗಿಂತ ತಗೊ ಬಂದ ಕ್ರೋಸಟ ಬಾಳ ಅಂತ ಮನಿ ಚಿಪ್ಸ್ ಇದ್ದು ಚಿಪ್ಸ್ ಹಡ್ತ ಮನಿ ಅದೇ ತಿರ್ಕೊಂಡು ಕುೂತೀ ನೋಡದು ಯಾವಾಗ ಕಳತಾರ ಅವಾಗ ಇದ್ ಮಾಡ್ಬೇಕಂತ ಮಾಡ್ಕೊಂಡ ಕುೂತ್ಲೆ
ಹ ಹ ಮತ್ತ ಈ ಕಾಲ್ ನಾಗ ಇದ್ರೆ ಅವ್ರ ಕಾಲ್ ಬದ್ ಗೊತ್ತಾಗಕ್ಲ
ಗೊತ್ತಕತ್ದ್ರ ಏನೈತಿ ಈಗ ಐದುವರೆ ಐದುವರೆ ನಿಮಿಷ ಇದು ಇದು ನಿಮಿಷ ಆತ್ ನೋಡ್ದ ತಡಕತ್ ನಾವು
ಇಲ್ಲ ಫೈವ್ ಮಿನಿಟ್ ಹಾ ಫೈವ್ ತರ್ಟಿ
ಹ್ಮ್ ಅದ ಈಗ ಇದನ್ ರಿಚಾರ್ಜ್ ಮಾಡಿನಿ ಮತ್ತ ಒಂದ್ ವರ್ಷದ್ದ ಎರಡ ಸಾವಿರದ ಎರಡ್ ಸಾವಿರ ಒಂಬತಪ್ ಮೂರ್ ಹ ಎಲ್ಲಿ ಅನ್ಲಿಮಿಟೆಡ್ ಕಾಲ್ ಬರೇ ಇಲ್ಲಿ ನೂರ್ ಅನ್ಲಿಮಿಟೆಡ್ ಕಾಲ್ ಇಲ್ಲ ಏನು ಇಲ್ಲ ಬರೆ ಒಂದ ನೂರು ನಿಮಿಷ ಇಲ್ಲಿಂದ ನೂರು ನಿಮಿಷ ಮಾತಾಡಕ ಒಟ್ಟ ಟೋಟಲ್ ಇರಿ ಪ್ಲಸ್ ಇನ್ಕಮಿಂಗ್ ಅಪ ಗೋಯಿಂಗ್ ವರ್ಸದೇ
ಹ್ಮ್
ಮ ಸುಮನೆ ಇಲ್ ಒನ್ ನೈನ್ಟಿ ಏಟ್ ಮಾಡಸಿದನಲ್ಲ
ಅದೇಏನು ನಮಗ್ ಇ
ಇದು ಒ ಟಿ ಪಿ ಬರಂಗಿಲ್ಲ ಏನ್ ಬರಂಗಿಲ್ಲ ಇಲ್ಲ. ನೂರ್ ಎಸ್ ಎಂಎಸ್ ಇರ್ತಾವು ಒ ಟಿ ಪಿ ಇದು ಚಲೋಕತ್ತಲ್ಲ ಈಗೇನಾದ್ ಬ್ಯಾಂಕ್ ಆಕ್ಟಿವೇಷನ್ ಮಾಡ ಇಲ್ಲಿಂದನ ಮಾಡಿರ್ಬೋದು ಒಂದ್ ವರ್ ಪ್ಯಾಕ್ ಹಕ್ಬೇಕ ಅ ನೂರ ಎರಡ್ ನೂರ್ ರೂಪಾಯಿ ಗುದ್ದಾಡಬೇಕಕ್ ಅ ಎಕ್ಟಿವಿಟೇಷ ಮಾಡ್ಬೇಕಕ್ ಮತ್ದೆಲ್ಲ ಗುದ್ದಾಡ್ಕ ಹ ಇದೆಲ್ಲಾ ಹೊಕ್ಕತ್ತಿ ಸುಮನೆ ಯಾಕ ಗದಾಡ್ದು. ಅಂತ್ ತಿಳಿ ಬಡ ಬಡ ಬಡ ಇದ್ ಮಾಡಿದ್ ನೋಡ ಹ್ಮ
ಹ್ಮ ಚಲೋ
ಮತ್ತೆ
ಹಾ
ಏನ್ ಮಾಡ್ಲಿ ಏನ್ ಬಿಟ್ ಅವ್ರಿಗೆ ಹೇಳೆ ರಾತ್ರಿ ಏನಿ ಸಿಕ್ಕಾಪಟ್ಟೆ ಬಿಸಿಲು
ಇಲ್ಲೂ ಹಂಗೈತಿ ಬಾಳ ಶಕೆ
ಡ್ಯೂಟಿ ಮಾಡ್ಬೇಕ್ರ ಎಲ್ಲಾನು ಬಾಳನ ಬಾತ್ರ ಸಕತಿ ಅದ್ರಾಗ ಇವು ಪೇಷೆಂಟ್ಗಳು ಮಾಡಿ ಮಾಡ್ಬೇಕಾದ್ರ ಎಲ್ಲಾ ಪೇಷೆಂಟ್ಗಳಗೆಲ್ಲ ಇರಿಟೇಟ್ ಅನ್ನಿಸಬಿಡ್ತತೆ ಹ್ಮ್ ಹ್ಮ್ ಮಾಡ್ಬೋದ ಸ್ವಲ್ಪ ಬೆಚ್ಚಗ ಅನ್ಸ್ತತಿ ಬಾ ಥಂಡಿ ಇತ್ತಂದ್ರೆ ಬೆಚ್ಚಗ್ ಅನ್ಸುತ್ತೆ ಶರ್ಟರ್ಗಳು ಎಲ್ಲಾನ ಸಣ್ಣ ಸಣ್ಣ ಮಾಡಿರ್ತಾರೆ ಮತ್ತ ಏನಕೈತಿ ಬಹಳ ಗರಮ್ ನೀನ್ ನೋಡ್ ಬರ್ ಒಂದ ಮನಿ ಎಲ್ಲ ಪೂರ ಕಿಟಕಿಗಳು ಎಲ್ಲ ತಗದ್ ಬಿಟ್ಬಿಟ್ಟಾರ್ ಮೇಲೆಂದು ಪೂರ ಎಲ್ಲ ಕಿಟಕಿ ತೆಗ್ಬ ಬಿಟಾರ
ಹ್ಮ
ಕೌರಲ್ಲ ಪಾಪ ಹ ಎಟ್ಟಂತ ಇದ ಮಾಡ್ಕೊತಾರ ಹ್ಮ ಏ ಬಾತ್ರಾಸಕೇತಿಗೆ ಎಲ್ಲ ಎಲ್ಲಲ್ಲ ಬರೀ ಒಂದು ಇ ಇದು ಹಾಫ್ ಪ್ಯಾಂಟ್ ಒಂದು ಶರ್ಟ್ ಬರೀ ಒಂದು ಟಿ ಶರ್ಟ್ ರೆ ಹಾ್ ಪ್ಯಾಂಟ್್ರೆ ಹಾಕೊಂಡ್ ಅಡ್ಡಿ ಇರ್ತ್ ಚಪ್ಪಲ್ ಮೇಲೆ ಹಾಕೊಂಡು ಡ ಇರ್ತಾವ ಅದು ಕೆಲವೊಂದ ಜನ ಮಾಡ್ತಾರ ಬನೇನ ಹುಡಗಡಏ ಮಕ್ಕಳಾಯ್ತು ಬರ್ ಚಡ್ಡಿ ಒಂದ್ ಬನನಾ ಅದು ಕೆ ತಳ್ಳರ್ು ಒೊಂಡಡ್ ತ ಬಾಳ ನ್ ತಿಳ್ಕಡಕೋಗ ಅವ್ರೇ ಆಲ್ಮೋಸ್ಟ್ ಈಗಲ್ಲೂ ಸೈ ಸೈಕಲ್ ಇಲ್ಲಿಕ್ಕೆ ಬೈಕ್ ಸೈಕಲ್ ಬೈಕ್ ತಗೊಂಡ್ ಅಡ್ಡಾಡ್ತಾರ ಈ ಕಾರ್ ಆದ್ರ ಎಲ್ಲಾ ಕಡೆ ಪಾರ್ಕಿಂಗ್ ಮಾಡಕ್ ಸಮಸ್ಯೆ ಆಕತ್ಾ ಮತ್ತ ಈಗ ಎಲ್ಲ ಎಲ್ಲಾರೂ ಇದನ್ ಮಾಡ್ತಿರ್ತಾರೆ ಟೂ ಎಲ್ಲರೂ ಹೊರಗಡೆ ಡಡಕ್ ಪ್ರಯತ್ನ ಮಾಡ್ತಿರ್ತಾರೆ ಈಗ ಟ ಟೂರ್ ಮಾಡ್ಲಿಕ್ಕೆ ಅ್ೇ ಇಲ್ಲ ಹದ್ನೇ ಅಲ್ಲೋದ್ನ ಇಲ್ಲೋದ್ನನೆ ಹಕಿರ್ತಾರಕತೆ ಹ ನೋಡ್ಬೇಕು ಪ್ಯಾರಿಸ್ಗೆಷ್ಟಯ್ತು ನಾನು ಏನ್ ಎಂಬತ್ತ್ತ ತೊಂಬ ತೊಂಬತ್ತಾಯ್ತು ಅ ಪ ಇದು ಫ್ಲೈಟ್ ಚಾರ್ಜಾ
ಹ್ಮ ಹ್ಮ್ ಹ್ಮ ಹ್ಮ್ ಒಂಬತ್ ಸಾವಿರ
ಒಂಬತ್ ಹತ್ತು ಸಾವರ ರೂಪಾಯಿ ಇರ್ಬೇಕಕ್ ಬಹುಶ ನೂರೇ ಹಟೆ ಎಟ ಐತ್ ನಲ್ತ್ ರ ಆಯ್ತು ಗೊತ್ತಿಲ್ಲ ನೋಡ್ಬೇಕಕ್ ನ ಒಂದ್ ತಾಸ ಪ್ಯಾರಿಸ್ ಅನಕ ನಾ ಇಲ್ಲಿ ಅನ್ನು ಅಂತಸ ಹ್ಮ ಅಂದ ತಾಸ ಅಂದ ರೂಮ್ ಗೇಮ್ ಮಾಡ್ಬೇಕ ನೂರ್ ಎರಡ್ ನೂರ್ ಇರು ಕರ್ತ
ಹ್ಮ್ ಹ್ಮ್
ಎರ ನವರಲ್ಲ ಹೋಗಬರಾಖ
ಹ್ಮ್ ಮಷ್ಟ ಹಾಕರ್ಬೇಕು
ಹ ಎಏಡ್ನೂರು ಇೂರು ಅಕತ್ತತಿ ಆರಾಮ ಸಾರಿ್ ಅಕತ್ತತಿ
ಹ್ಮ್ ಅದ ಅದ್ ನಾವು ನಂಬರ್ ಎಷ್ಟ ಹೋಗಬೇಕ ಇವ್ ಶೇಖರ್ ಕಡೆ ಇಸ್ಕೋತಾನಿ ಆ ಪಾಸ್ಪೋರ್ಟ್ವ್ರದ್ದ ಅಪ್ಲೈ ಮಾಡಕ ಹ ಚೆನ್ನ ಹೋಗೋದು
ಹ್ಮ್ ಅದ ಮಾಡ್ಸ ಏನಕತಕ್ಕತಿ ಹ ಪಟ್ಟತ್ ಈಗ ಮಾಡ್ಸಿದೆ ಅಂದ್ರೆ
ಅಲ ಒಡ ಕಸ್ತ ನೀ ಬೆಳಗಾವ ಕೂಡಂತ ಚಿಕ್ಕೋಡಿ ಏನು ಬ್ಯಾಡ ಬೆ್ ಕೊಡ ಅಂತ ಹೇಳ್ತೇನಿ ಹ್ಮ್ ಚಿಕ್ಕೋ ಚಿಕ್ಕೋಡಿ ಜಲ್ದಿ ಸಿಗ್ತಾವಂತ ನಾವು
ಎ ತುಕ್ಕಡಿ ಅಲ್ಲಿ ಮಟ ಯಾರೋಗಾರು ಹ್ಮ್ ಇಲ್ಲಿ ಬೆಳಮಾವವಾಗಿ ಸಿಕ್ತಾ ಬಿಟ್ಟತಿ ಏನಿಲ್ಲ ಏ ಬಾಾರನ್ ಬಳಾವಕ ನಮ್ ಏನ ಅಂತ ಅಲ್ಲಿ ನೀ ಹೆಂಗಾದ್ರು ಅಂತ ಕುಂದ್ರೆ ಒಂದ ಎರಡ್ ತಾಸ ಕುಂದ್ರ ಬೇಕಾ ಅಲ್ಲಿ ಆದ್ರೆ ಎರಡ್ ತಾಸ ಕುಂದರ್ ಬಬೇಕಾ ಸೊ ಆಾಗತತೆ ಹೌದಲ್ಲ
ಹ್ಮ್ ಹ್ಮ್ ಬರ್ತ್ ಸರ್ಟಿಫಿಕೇಟ್ ಎಷ್ಟ್ ಒಯ್ಬೇಕಕ್ ಹೊರತ ಆಧಾರ್ ಕಾರ್ಡ್ ಒಯ್ಬೇಕು ಬರ್ತ್ ಸರ್ಟಿಫಿಕೇಟ್ಾ ಸಣ್ಣ ಸಣ್ಣ ಫೋಟೋಗಳು ಅಷ್ಟ ಹೌದಿಲ್ಲ ಅಷ್ಟ ಕೇಳ್ತಾರೆ ಅನಸುತ್ತ
ಹ್ಮ್ ಅಷ್ಟೇ ಏನಿಲ್ಲ ಏನಿಲ್ಲ ಏನಿಲ್ಲ ಬರ್ತ್ ಸರ್ಟಿಫಿಕೇಟ್ ಅಷ್ಟೇ ಆಧಾರ್ ಕಾರ್ಡ ಬರ್ತ್ ಸರ್ಟಿಫಿಕೇಟ್ ಅವ್ರಲ್ಲಿ ಹೋಟ್ರ ಐಡಿಯದೆ ನಂಗರಲ್ಲ ಇದೇನು ಕಟ್ಟಲಿಲ್ಲಲ್ರಿೀ ನೀಏನ್ ಹಂಗ ಕಂಟಿನ್ಯೂ ಸಹತಾ ಇದತಿದ್ದ
ಹ ಮತ್ತೆಮ ಸಗ ಹವ ಅವೆ
ಹಾ ಹ ನಿಮಿಷ ಹಾ ದ ಕಟ್ಟಾ ವಲ್ತ
ನೋಣ ಕತ್ ಮಾಡ್ರಿ
ಸರಿ ನೋಡಂತಡಿ
ಹ್ಮ್